ಹಲೋ
ಅ ಇದ್ರಾ
ಎ ಭಳೆ ಹ್ಮ್ಮ್. ಇದೆ ಅ ಹ್ಮ್ಮ್.
ಅಲೋ ಏನ್ ಮಾಡ್ತಾ ಇದಿರ ಹಾ ್ತ ಹುಗ ಚಲೋಗ್ತ ನಿದ ಅಂತ ಯಾರ ಗೊತ್ತಾಗ್ಲ ನಿಮ್ ದವಲ್ನು ಹುಡುಗದ ಹಸ್ಟೆಲ್ಾಗ ಅಂದ ಏನ ಕ್ಲೋಸ್ ನಾವ ಫ್ರಂಡ್ ಹ ಅ ಇರ್ತ ಅಲ್ಲಿ ಆಟ್ಲಗ ಎಡಡೆನ ಬಾಳ ಹೌದು ಹೌದು ಹಲೋ ಹಾ ಹೇಳ
ಎಲ್ಲಿದ ಅಪ್ಪಾ ಏನ ಬೇರೆ ಕಡೆ ವಿಜಯ್ ಬಿುಟ್ಟಿದ್ದ
ಇಲ್ಲೆಲ್ಲಾ ಇಲ್ಲಿ ನಮ್ಮ ಅಣ್ಣ ಇದ್ರು ಮಾತಾಡ್ತಾ ಇದ್ರು ಅವ್ರ ಜೊತೆ ಮಾತಾಡ್ತಿದ್ದೆ ನಾನು
ಹೌದಾ ಇಲ್ಲಿ ಹೊರಗಡೆದಯಗ ತ
ಸೌಂಡ್ ಬರ್ತದೆ ಯಾಕನಂದು ಜಾಸ್ತಿ
ಮೇಲ್ಗಡೆ ಇದ್ದೆ ನಾನು ಸ್ವಲ್ಪ ಗಾಳಿ ಬಿಟ್ಟಿದ್ದೆ ಅದಕ್ಕೆ
ಮೇಲ್ಗಡೆನ ಗಾಳಿ ತಗೊತ ಇದಯಾ
ಹಾ ಸುಮ್ಮ ಹಂಗೆ ವಾಕಿಂಗ್ ಮಾಡ್ತಾ ಇದ್ದೆ
ಹೌ
ಓಕೆ ಹಾ
ನಾನು ಕೂಡ ವಾಕಿಂಗ್ ಮಾಡ್ತಾ ಇದ್ದೀನಿ ನೋಡು
ಹೌದಾ ಏನ್ ಡಿ ಜೆ ಸೌಂಡ್ ಏನ್ ಬರ್ತಿದೆ ಸ್ಪೀಕರ್ದು
ಇಲ್ಲಿ ಒಂದ್ ಮದುವೆ ಇದೆ ನಮ್ಮ್ ಊರಲ್ಲಿ
ಹೌದಾ
ಹಾ ನಮ್ಮ್ ಮನೆ ಪಕ್ಕ್ದಲ್ಲೇನೆ ಅವ್ರದ ಮನೆ
ಹಾ ಹಾ ಹಾ
ಹ ಅದಕ್ಕೆವರ್ತದು ಮದ್ವೆ ಆಯ್ತಲ್ಲ ಗ್ರ್ಯಾಂಡ್ ಆಗಿ ಹ ಎಲ್ಲಾ ಸ್ಪೀಕರ್ ಹ ಡಿ ಜೆ ಹಾಕಿ ಡ್ಯಾನ್ಸ್ ಇಡ್ತಾ ಇದ್ದಾರೆ
ಹಹೋ ಮತ್ತ್ ನೀವು ಡ್ಯಾನ್ಸ್ ಮಾಡಬೇಕಕಿಲ್ಲ
ಅದೇ ನನ್ ಡ್ಯಾನ್ಸ್ ಬರಲ್ ಮಾರಾಯ ಯಾವತರ ಮಾಡ್ಬೇಕ್ ಡ್ಯಾನ್ಸ್
ಹಂಗೆ ಮಾಡ್ಬೇಕಪ್ಪಾ ಅದೇ ನೀಟಾಗಿ ಮಾಡ್ಬೇಕಂತ ಏನಿಲ್ಲ ಹುಡು ಹೆಂಗ ಒಂತ ಸುಮ್ ಖುಷಿ ಎಂಜಾಯ್ಮೆಂಟ್ ಮಾಡ್ಬೇಕ ಹೆಂಗ ಮಾಡ್ಬೇಕ
ಹೌದಾ ಇಲ್ಲಿಗ ನೀನ್ ಡ್ಯಾನ್ಸ ಬರ್ಲಿ ಯಾವ್ ತರ ಮಾಡೋಕ್ ಸ್ಟೆಪ್ ಹಾಕಕೆ ಬರ್ಲ ನನ್ಗೆ
ಹ ನಮ್ಗೆನ್ ಬರತ್ತೇ ನಾವ್ನಂಗೆ ಮತ್ತ
ಇಲ್ಲ ನಾನ್ ನೋಡಿದ್ದೇನಿ ನೀನು ಡ್ಯಾನ್ಸ್ ಹೊಡದಿದ್ದು ನಾನು
ನಾವೆಲ್ಲ ಡ್ಯಾನ್ಸ್ ಮಾಡ್ತೀವ ನಾವು ಹಂ ಉಡರುದಾಗೆ ಹಂಗೆ ಸುಮ್ ಹಂಗೆ ಉಡುವದಾಗೆಲ್ಲ
ಹೌದಾ
ಹ್ಮ್ಮ
ಹ್ಮ ಹ್ಮ ಮತ್ತೆ ಟೀ ಆಯ್ತಾ
ಹ್ಮ ಆಯ್ತ್ ನೋಡಪ್ಪ ನಿಂದು
ನಂದ ಆಯ್ತು ನೋಡಿ ಟೀ
ಹ
ಏನ್ ಮಾಡ್ತಾ ಇದ
ಏನಿಲ್ಲ ಸುಮ್ ನೀನ್ ಫೋನ್ ಹಚ್ಚಿದಲ್ಲ ಅದಕ್ಕೆ ಮ್ಯಾಗ ಬಂದು ಮಾತಾಡ್ತಿದ್ದೆ
ಹೌದಾ ಗಾಳಿ ಬರ್ತಾ ಇದ್ಯಾ ಯಾವತರ ಇದೆ ವಾತಾವರಣ
ಅ ವಾತಾವರಣ ನೇಚರ್ ಮಾತ್ರ ಚೆನ್ನಾಗಿದೆಪ್ಪ ಇಲ್ಲಿ
ಮಚಾ ಚೆನ್ನಾಗಿದ್ಯಾ ನಾ ನಮ್ಮೂರಲ್ಲಿ ಕೂಡ ತುಂಬಾ ನೋಡಕೆ ಕಣ್ಣ ಸಾಲದು ಆ ತರ ಇದೆ ಪ್ರಕೃತಿ
ಹೌದು ಇವಾಗ ಬೇರೆ ಅದ್ರಾಗ ಬೇರೆ ಮಾಡಾಗಿದ್ರೆ ಇನ್ನ ಸ್ವಲ್ಪ್ ಚೆನ್ನಾಗಿ ಇರುತ್ತೆ ತಣ್ಣ ಗಾಳಿ ಬೀಸುತ್ತೆ
ಹಾ ಹೌದು ಒ ನಾವು ವಾಡ ಮಾಡ ಆಗತ್ತೆ ರಾತ್ರಿ ಆಗತ್ತೆ ಇವಾಗ ಆಾಗಲ್ಲ
ಇಲ್ಲೇನ್ ಮಾಡೇನಿಲ್ಲ ಅಷ್ಟು ಅದ್ರ ವ್ಯೂ್ ಮಾತ್ರ ಚೆನ್ನಾಗ ಸಕತ್ತ ಇದೆ
ಇವಾ ಹ್ಮ್ ಇಲ್ಲಿ ನಂಬಲ್ಲಿ ಕೂಡ ಸೇಮ್ ಇದೆ ವ್ಯೂ ಚೆನ್ನಾಗಿ್ ಕಾಣ್ತಿದೆ ಹ್ಮ್
ಇದು ಏನಪ್ಪ ಅಂದ್ರ ಅದು ಡಿಜೆ ಯಾ ಊರದು
ಏನು
ಇದ ಹ
ಕೆಳಸ್ತಿಲ್ ವಾಯ್ಸ್
ಡಿ ಜೆ ಡಿ ಜೆ ಇದಲ್ವಾ
ಇದ ನಮ್ಮ್ ಮೂರ್ ಪಕ್ಕದಲ್ಲಿ ಒಂದು ಗುಂಡಳ್ಳಿ ಅಂತಿದೆ
ಹಾ
ಗುಂಡೋಳಿ ತಾಂಡ ಅಂತ
ಹಾ ಇದು ಯಾದ್ಗ್ಯಾರ್ ರೋಡಿಗೆ ಹೋಗತ
ಹಾ ಹಾ ಅಲ್ಲೇ ಯಾರಾದ್ರೂ ಇದರಾ ನಿಮ್ ರಿಲೇಷನ್ ಅಲ್ಲಿ
ಹ ಅದೇ ನಮ್ ಸೋರ್ ಇದ್ರು ಅದೇ ಊರವರು ಪ್ರಿನ್ಸಿಪಲ್ ಅದಕ್ಕೆಂದೆ ರಿ ರಿಲೇಷನ್ ಇದ್ದಾರೆ ಅಲ್ಲಿ ಯದಕಂದ್ರೆ ಅಲ್ಲಿ ನಮ್ಮ್ ಮಾಮನವ್ರು ರಿಲೇಷನ್ ಇದ್ದಾರೆ ಅಲ್ಲಿ ಒಂದ್ಸತಿ ಹೋಗಿದೆ ಅದು ಮ್ಯಾರೇಜ್ ಕಾರ್ಡ್ ಕೊಡಕ
ಹ್ಮ
ಹ್ಮ್ ಅಲ್ಲಿದ್ದಾರೆ ಅವರು
ನಮಗೂ ಜಾಸ್ತಿ ಜನ ಇದ್ದಾರಲ್ಲ ನಮ್ಮ್ ಫ್ರೆಂಡ್ಸ
ಸರ್ ಏನಿದೆ ಅದು ಡಿ ಜೆ ಅದು
ಹೆಸ್ರ ನೋಡಿಲ್ಲ ಒಂದ ದೊಡ್ಡದ ಇದೆ ನೋಡ ಗಾಡಿನ ಇದೆ ಅಶೋಕ್ ಲೈಲ್ಯಾಂಡ್ ಒಳಗೆ ಎಲ್ಲ
ಗಕಲಂಡ ಪಲ್ವಾನ
ಹಾ ಪೈಲ್ವಾನ ದೊಡ್ಡ ಗಾಡ ಇದೆಯ ಒಳಗೆ ಎಲ್ಲ ಬಾಕ್ಸ್ ಅದೇಏನು ಹೊರಗಡೆ ಬರಲ್ಲದು
ಹೌದೌದುೌದೌದು ಅದ ಕರೆಕ್ಟ್ ಆದ್ ಯಾವ್ದ್ ವೈಟ್ ಗಾಡಿ ಇದನೆ ಯಾವ್ದ ಇದೆ
ವೈಟ್ ವೈಟ್ ಇಲ್ಲ ಬೇರೆ ಕಲರ್ ಇದೆ ಅಂದ್ರೆ ಒಂದು ರೆಡ್ ಕಲರ್
ಪೂರಾ ರೆಡ್ದೆನಾ ವೈಟ್ ರಡ್ಡಿ
ಹಾ ವೈಟ್ ರೆಡ್ ಇದೆ
ಹ ಅದೇ ಪೈಲ್ವನ್ ಇರ್ಬೋದು ಮೋಸ್ಟ್ಲಿ
ನಿಮ್ದೇನಾ
ಏ ಹ ಅಂದ್ರು ನಮ್ ಪರಿ ಇಚ್ಚೆ ಅವರು ನಮ್ದಂದು ಡಿಜೆ ಇದದೆ ಅಲ್ವಾ ಹಾ ನಮ್ದ ಎರಡು ಇದೆ ಮೂರ ಇದೆ
ನೀವ ಹೋಗ್ತೀರಾ ಏನ ಯಾರಾದ್ರೂ ಮದ್ವೆ ಕೇಳಿದ್ರೆ
ಹಾ ಹೋಗ್ತೀರ ನ ಇದು ಲಿಂಗ್ಸೂರಲ್ಲಿ ಇಪ್ಪತ್ತೊಂದು ಇಪ್ಪತ್ತಏಳ ಕ ಆ್ರ ಇದೆ
ನೀವ್ ಹೋಗ್ತಾ ಇದ ಇದಯ
ಹಾಊ ನ ಆದ್ರಿತ್ತ ಅ್ರ ಹೋಗ್ತಿವಿ ಇಲ್ಲಂದ್ರೆ ಹೇಳ ಇಲ್ಲೆಯಾರ್ತೇನೆ ನಾನು
ಹೌದಾ ನಿಮ್ದು ಇದೇ ತರ ಇದದೆ ಡೀಜೆ
ಹಾ ಅದೇ ತರ ಸೇಂ
ಅಂದ್ರೆ ಅ್ರ ಏನಾದ್ರು ನಿಮ್ಗ ಲಾಭ ಆಗುತ್ತಾ ಒಂದ್ ವರ್ಷದಲ್ಲಿ
ಒಂದು ಸೀಸನ್ಲ್ಲಿ ಒಂದು ನೀನು ಒಂದು ಇಪ್ಪತ್ತು ಇಪ್ಪತ್ತೈದು ಆರ್ಡರು ಹೊಡೆದ್ರಿಂದೆ ಆರಾಮ್ ಲಾಭ ಲಾಭ ಆಡಿ ನಿನಗೆ ಏನದ್ರಲ್ಲಿ ಒಂದು ಒಂದ್ ಒಂದ್ ವರ್ಷದಾಗ ಒಂದ್ ವರ್ಷ ವದ ಮದುವೆ ಸೀಸನ್ ಮತ್ತೆ ಇದು ಗಣಪತಿ ಸೀಸನ್ ಇರಡು ಇವೆರಡು ಕರೆಕ್ಟ ಆಗ ಹೊಡೆದೆ ಅಂದ್ರೆ ನೀನು ನಿನ್ ಗಾಡಿ ಕಂತು ಅದು ಮೆಟರಿಯಲ್ ಅಂತು ಎಲ್ಲ ಕ್ಲಿಯರ್ ಆಗಿ ನೀ ಇನ್ನ ಕೈಯಲ್ಲಿ ಇರುತ್ತೇನೆ ನಿನಗ
ಅಂದ್ರೆ ಡಿ ಜಿಯಗ ಅಂದ್ರೆ ಬಾಡಿಗೆ ಎಷ್ಟ್ ಎಷ್ಟು ದಿನಕ್ಕೆ
ಅಂದರೆ ಇವಾಗ ಮೆರವಣಿಗೆ ತೆಗೋಬೇಕಂದ್ರೆ ಬೆಳಗ್ಗೆ ಸಾಯಂಕಾಲ ಆರು ಗಂಟೆಯಿಂದ ರಾತ್ರಿ ಒಂದು ಗಂಟೆ ಎರಡು ಗಂಟೆವರೆಗೆ ತೆಗಿತಾರಲ್ಲ ಬರಾ ಖಾಲಿ ಬಾಕ್ಸ್ ಅಂದ್ರೆ ಇಪ್ಪತ್ತೆಂಟು ಆ ತರ ಇಪ್ಪತ್ತೆಂಟು ಸಾವಿರ ಇರುತ್ತೆ
ಹಾ
ಮತ್ತೆ ಲೈಟಿಂಗ್ ಬೇಕಪ್ಪ ಅಂತಂದ್ರೆ ಶಾರ್ಪ್ ಯಾರ ಇವಲ್ಲ ಲೈಟಿಂಗ್ ಮ್ಯಾಗ ಕೆಳಗಳು
ಹಾ ಹಾ ಹಾ
ಅಂತ ಲೈಟಿಂಗ್ ಬೇಕಂದ್ರೆ ಒಂದು ಬಾಕ್ಸಿಗೆ ಆರು ಸಾವಿರ ರೂಪಾಯಿ ಇದೆ ಬಾಕ್ಸ್
ಅವ ಬಾಕ್ಸ್ ಜಾಸ್ತಿ ಇದ್ದಿಲ್ಲ ಏನ್ ನಾಲ್ಕ ನ್ ಬಾಕ್ಸ್ ಇದೆ
ಹ ಅಂದ್ರೆ ಅವು ನಾಕ್ ಬರ್ತಾವ ಅದ್ರಲ್ಲಿ ನಾಕ್ ಬಾಕ್ಸ್ ಅಂದ್ರೆ ಎಂಟು ಬರ್ತಾವ
ಹಾ ಜಾಸ್ತಿ ಬಾಕ್ಸನ್ ಕಾಣಿಲ್ಲ ಅ ಗಾಡಿ ನೋಡಿದಷ್ಟೇ ಒಳಗ್ ಬಾಕ್ಸ್ ಎಲ್ಲ
ಇಲ್ಲ ಅದು ಲೈಟಿಂಗ್ ಇರತ್ ನೋಡು
ಹಾ
ಎಲ್ಲ ಹೊರಗಡೆ ಹಾಕಿರ್ತಾರೆ ಭಾಗ್ ಎಲ್ಲ ಒಳಗಡೆ ಇಟ್ಟಿರ್ತಾರೆ ಅವರು ಕೆಳಗಡೆ ನಾಗ ಹೇಳರು ಟಾಪ್ ಇರ್ತವ ದೊಡ್ಡು
ಹ್ಮ್
ಮತ್ತೆ ಕೆಳಗಡೆ ಎರಡು ಬೇಯಿಸಿರ್ತವ ಎರಡು ಎ್ದ ನಾಕು ನಾಕ್ ಬೇಸು ಯಾರ ಟಾಪ್ ಹ್ಮ್ ನಮ್ದು ಇವಾಗ ಮತ್ತೆ ಅಪ್ಡೇಟ್ ಮಾಡೀ ಮೊನೆ ಹೋಗಿ ಮತ್ತೆ ಇಪ್ಪತ್ತೈದ್ ಮೂವತ್ ಲಕ್ಷದ ತಂದಿವವಿ
ಅಷ್ಟೊಂದು ದುಡ್ಡುದ್ದನೆೆ ಮತ್ತೆ ಹತ್ರಾನ ತರಕ್ಕೆ
ಎಲ್ಲಾ ಮತ್ತೆಲ್ಲ ತೆಗಿಬೇಕು ಸಾಲಾಗಲ್ಲಾ ತಗೊಂದು ಮಾಡ್ಬೇಕಾಗತ್ತೆ ಮತ್ತತ್ ಏನ್ ಮಾಡ್ತಾರೆ ಮಾಡ್ಲೇಬೇಕು ಏನೊಂದು ಬಿದ ಮಾಡ್ಬೇಕಂದ್ರ ಸಾಲ ತೆಗಿಬೇಕು
ಹಂಗಾದ್ರೆ ನಮ್ಮೂಊರಲ್ಲಿ ಮದ್ದ ಆರ್ಡ್ರಗ್ ಬರ್ತೀರಾ ಹೇಳಿದ್ರೆ
ಏ ಬರಾಮ ತಗೋ ನೀವು ಮತ್ತತ್ ನಿಮ್ ಎಲ್ರೂ ಒ ಒಂದೇ ಫ್ರೆಂಡ್ಸ್ ಇದಿದ್ಮೇಲೆ ಮತ್ ಬರಕ್ ಆಗಲ್ವಾ ಹಾ ಹಾ ಹ
ಹಾ
ಹೌದ ನಮಗೆ ಈ ಕಡೆ ಯಾವ ಬಂದಿಲ್ಲ ಜಾಸ್ತಿ ಶಾಪುರಲ್ಲಿ ಇದು ಯಾವ್ದಪ್ಪ ಅಂದ್ರೆ ಆ ಈರ ತಾಂಡ ಇದೆ ನೋಡು ಇದು ಚಾಮನಾಳ
ಹಾ ಯವರು ಯವರು ಹೇಳಿ
ಹ್ಮ ಅಲ್ಲಿ ಹೋಗಿದ್ದ ಬಾಳ ಮತ್ತೆ ಸುರ್ಪುರ್ ಬಾಳ ಹೋಗಿದೆ ಲಿಂಗ್ಸೂರು ರಾಯಚೂರು ಮಾನ್ವಿ
ಹಾ
ಹಾ ಆ ಕಡೆ ಎಲ್ಲಾ ಬಾಳ ಸುತ್ತಾಡಿದೆ
ಹೌದಾ
ಹ್ಮ್ ಅ ಸುರ್ಪುರಲ್ಲಿ ಈ ಕಡೆ ಯಾವ್ದ ಒಳಗಡೆ ಬಾಳ ಬಾಳ ಬರ್ತಾವಪ್ಪ ಯಾದಗಿರಿ ಸೈಡ್ ಇ ಚಿನ್ನೂರು ಚಿನ್ನೂರಿಂದ ಈ ಕಡೆ ಯಾವ ಇನ್ನಾವ್ ಬಾಳ ಯಾವ್ ಹಳ್ಳಿಗಳು ಇದಾವ ಹಳ್ಳಿಗಳು ಹೆಸರನ ಬರಲ್ಲ ನಮ್ ಜಲ್ದಿ
ಹಾ
ಬಾಳ ಹಯ್ಯವಲ್ಲ
ಹೌದು ನಿಮ್ಗೆ ಏನ್ ಮಾಡ ದೊಡ್ ಗಾಡಿ ಇದಲ್ಲ ಪೊಲೀಸರ ಏನ್ ಇಲ್ವಾ ನಿಮ್ಗೆ ಸೌಂಡ್ ಮಾಡ್ತರಲ್ಲ
ಇಲ್ಲ ಮತ್ತೆ ಇವಾಗ ಎಲ್ಲ ಮದೀದ್ ಸೀಸನ್ ಅಲ್ವಾ ಸೌಂಡ್ ಕಮ್ಮಿಟ್ ಒಂದ್ ಮಾಡ್ಕೊಬೇಕ ಅಂದ್ರೆ ಆಲ್ರೆಡಿ ಅವ್ರು ಮದೀದ್ ಅವರು ಏನ್ ಮಾಡ್ಬೇಕು ಅವ್ರು ಪರ್ಮಿಷನ್ ತಗೊಂಡಿರ್ಬೇಕ ಅವ್ರು ಹ್ಮ್ ಆಲ್ರೆಡಿ ಹೇಳಿರ್ತೀವ ನಾವು ನೀವು ಪೊಲೀಸ್ವ್ರರಿಗೆ ಪರ್ಮಿಷನ್ ತಗೋರಿಪ್ಪಾ ಹಂಗ ಅಂತ ಸಿಟಿಯಲ್ಲಿದ್ದ ಪರ್ಮಿಷನ್ ಸಿಟಿಯಲ್ಲಿ ಇದ್ರೆ ಪರ್ಮಿಷನ್ ತಗೊಂತಾರೆ ಇದ್ರಾಗ ಹಳ್ಳಿಯಲ್ಲ ಇದ್ದಂದ್ರೆ ಯಾರ ತಗೊಂಗಲ್ಲ ಹಳ್ಳಿಲ್ಲಿ ಯಾರು ಬರೋದಿಲ್ಲ ಏನ್ ಮಾಡೋದಿಲ್ಲ ಅಲ್ಲಿ
ಹ್ಮ್
ಹ್ಮ್ ನಮ್ಗೆ ಹೆಂಗ ಕೇಳೋದಿಲ್ಲ ಅವ್ರು ಅಷ್ಟ ಇದು ಮದ್ ಸೀಸನ್ ಅಲ್ಲಿ ಬಟ್ ಇದ್ರಲ್ಲಿ ಅ್ರ ಇದು ಗಣಪತಿಯಲ್ಲಿ ಅಷ್ಟೇ ಕೇಳ್ತಾರೆ ಪರ್ಮಿಷನ್ ತಗಬೇಕಕ್ಕ ಗಣಪತಿ ಅಂದ್ರೆ ಇವಾಗೆಲ್ಲಾ ಕಾಂಪಿಟೇಷನ್ ಬಾಳ ಆಗ್ತವಲ್ಲಾ
ಹ್ಮ್
ಹ ಹಂಗಿದೆ ಕಾಂಪಿಟೇಷನ್ ಎಲ್ಲಾ ಬಾಳ ಕಾಂಪಿಟೇಷನ್ ಮಾಡಸ್ತಾರೆ ನಮ್ದು ಸೌಂಡ್ ಹಿಂಗ ಇದೆ ಅದು ಇದೆ ಹೆಂಗಂತ ಅದಕ್ಕೆ ಅಲ್ಲೇ ಕ ಬೈತಾರ ಅವ್ರು ಅದಕ್ಕೆ ಇವಾಗ ಏನಿದ್ರು ಅಲ್ಲಿ ಮತ್ತ ಬಹಳ ಜನ ನಿಂತಿರ್ತಾರ ನೋಡಿದಲ್ಲ ಮತ್ತ ಗಣಪತಿ ಸೀಸನ್ ಅಲ್ಲಿ
ಹೌದೌದೌದು
ಹ ಎಲ್ಲಾ ಜಗಳ ಆಗ್ತಾವ ಹಂಗ ಹಿಂಗ ಅಂತ ಹೇಳಿ ಟ್ರಾಫಿಕ್ ಆಗುತ್ತೆ ಹೆಂಗಂತ ಹೇಳಿ ಅವರು ಪರ್ಮಿಷನ್ ತಗೊಂಡು ಅಲ್ಲೇ ಮುಂದೆ ನಿಂತಿರ್ತಾರೆ ಹಂಗೆ ಹೋಗ್ತಿರ್ಬೇಕು ಅವ್ರು ಜಾಸ್ತಿ ಅಲ್ಲಿ ನಿಂದ್ರಸಕ್ ಹೋಗ್ಬಾರ್ದವ್ರು ಅಲ್ಲೇ ನಿಂತೀವಿ ಅಂದ್ರ ಮತ್ತೇನಿಲ್ಲ ನಾವ್ ಗಾಡಿ ಸೀದಾಗಿಬಿಡ್ತೋ ಎಲ್ಲಾ ನೀ ಇದಾಗಿಬಿಡತು
ಅಂದ್ರೆ ಒಂದು ಒಂದ ಒಂದ್ ವರ್ಷದಲ್ಲಿ ಎಷ್ಟು ಒಂದು ಹದ್ನೈದು ಲಕ್ಷ ಕಳಸ್ಬೋದಾ ಹದ್ನೈದು ಲಕ್ಷ ಇಪ್ಪತ್ ಲಕ್ಷ
ಏನ್ ಹೇಳದಬ್ಬಾಬಾ ನೀ ಮೂವತ್ ಮೂವತ್ ಸಾವಿರ ರೂಪಾಯಿ ಮೂವತ್ತೈದು ಸಾವಿರ ರೂಪಾಯಿ ಒಂದು ಆರ್ಡ್ರ ಹೊಡ್ದ ಅಂದ್ರೆ
ಹಾ
ಆರಾಮಾಗಿ ಹೋಗ್ಬಹದು ನೀನು ಮತ್ತ ಇದ್ರಾಗ ಮದುವ ಸೀದನ್ ಅಷ್ಟೇ ಇದು ಮೂವತ್ತು ಮೂವತ್ತೈದು ಸಾವಿರ ಲೈಟಿಂಗ್ ಮತ್ತೆ ಅವೆಲ್ಲ ಸೇರಿ ಮೂವತ್ತೈದು ಸಾವಿರದಾಗ ಬರ್ತ
ಹಾ
ನಮ್ಮ ಮಂದೇಲಿ ಅಂದ್ರೆ ಎರಡು ದಿವ್ಸ ಆತ್ತಲ್ಲಾ ಮೂವತ್ತೈದು ಸಾವಿರ ಆತರ ಇರ್ತ ಮತ್ತ ಮೇರವಣ ಅಂದ್ರ ಬರಿ ಇಪ್ಪತ್ತ ಎಂಟು ಸಾವಿರ ಅ ಮೂವತ್ತೈದು ಸೇಮ್ ಬಟ್ ಲೈಟಿಂಗ ಮೇಲೆ ಡಿಪೆಂಡ್ ಆಗುತ್ತೆ ಅದು
ಹಾ
ಹ್ಮಞ ಗಣಪತಿ ಸೀಸನಲ್ಲಿ ಏನಿಲ್ಲಾಂದ್ರೆ ಎಂಬತ್ತು ಸಾವಿರ ಒಂದು ಲಕ್ಷ ಇರುತ್ತೆ
ನೀವ ಒಂದ್ ಲಕ್ಷ ಕೂಯತೀರ ನೀವು ಯಾವಾಗಾದ್ ರ
ಹೋಗಿವೆ ರಾಯಚೂರು ಸೈಡ್ ಎಲ್ಲ ಬಾಳ ಹೋಗಿದ್ ಮನವಿ ಹೋಗಿದೀವಿ ಎಪ್ಪತ್ತ ಎಂಬತ್ತು ಸಾವಿರ ತಗನ ಹೋಗಿದೀವಿ ಎಂಬತ್ ಎಂಬತ್ತೈದು ಸಾವಿ ಹೋಗಿವವಿ
ಹೌದಾ ನಿಮ್ ಇದೇ ತರ ನಿಮ್ದು ನಮ್ಮ್ ಊರ ಇವಾಗ ಬಂದಿದ್ದಲ್ಲ ಆತರ ಇದೆ
ಷ್ಟೇ ಮಾತರನ ಇವಾಗೆಲ್ಲ ಒಂದು ಓಪನ್ ಇಡ್ವಿ ಸ ಎರಡು ಬಂದವಿ ಇನ್ನೊಂದ್ಸರಿ ಇನ್ನೊಂದು ತಂದಿವವಲ್ಲ ಎರಡು ಓಪನ್ ಮಾಡಿ ಇವಾಗೆಲ್ಲಾ ಬಾಳ ರೇಟಿ ಹೊಡಿಬೇಕಂದ ಮಾಡಿವಿ
ಹೌದಾ
ಹ್ಮ್ ಎಲ್ಲಾ ಓಪನ್ ಇಡ್ತಿವಿ ಅವು ಗಾಡಿ ಮೇಲೆ ಲಾರಿ ಮೇಲೆ
ಹಾ
ಓಪನ್ ಇಟ್ಟು ಹಂಗೆ ಒಂದು ಒಂದೂವರ್ ಲಕ್ಷ ಎರಳ್ ಲಕ್ಷ ತಕ್ಕ ಮಾಡ್ರ ರೇಟ್ ಹೋಗ್ತೀನಿ ಹ್ಮ್ ಸರಿ ಸರಿತಡಪ್ಪ ಫೋನ್ ಬರ್ಲಾತ್ತದ ನಮ್ಮಣ್ಣ ಅಚ್ಚಖತನ